ಹ
ಯಾ ಕಟಐತೆ
ಯದ ಅದೇ ಯಪ್ ಜರ ಸರ್ ಕಸ ಅಂದ್ರ ಬೇರೆ ನೋಡಕತ್ನಪ್ಪಾನ ಕೆಟ್ಟ ಇನೋಡ
ಹ್ಮ ಹೆ ಕಟಾತ ಹಂಗ ನೋಡ್ಬಡಲ್ಲ ಯ್ಯಾಪನ ಕೈ ಹರ್ಸ್ಬಾರಡ್ದವ್ರೀ
ಹೌದ ನ ಆನ ಗೊತ್ತತ ನ ಸಟಕತ ಹ ಆಯ್ತು ಇಟೇ ಚಲೋ ಇಟ್ಟು ಬಿಡದು
ಹ್ಮ್
ಸೈಡ್ಿಗೆ ಇಟ್ಟುಬುಡ ನೀಟೇ ಚಲ
ಹ್ಮ ಹ್ಮ್ ಹ್ಮ್ ಎ ಅ ಹಾ ಯರಮ್ರ ಹ ಆತಾರ ಹಲ
ಹಲೋ
ಯ ಮ
ಆ ಅಲ್ಲ ಏನಾಯತ ಯ್ದ ಮುನ್ನ ನೀವುನಿ ಆ ಕಡೆ ಕಡೆ ಕೇಳಕತ್ತ ಅದಕ್ಕೆ ಕಡೆ ಚಲೋ ಇಟ್ಟು ಮಕಂಬಿಟ್ಟನ ಕಡೆ ಹಾ ಅ ಆಯ್ ಚಲ ಇರ್ಲಿಕ್ಕೆ ಕೇಳದ ಕೇಳ
ಬಾವಲ
ಮನೆ ಕೈವಟೆ
ತ ಮಬ ನೀ ವಲ್ಕಮ ನಡಿತ ನಾಳೆ ಕಾಯಿ ಕ ಇಟ್ರ ನೋಡಬಾ ಅದ ಇನ ಬರೋಸ ಬಾ ಬಾ ಓ ಬಾ ಾ ಹೊಸ ಬಟ್ಟೆ ಹುಡುಗ ಹೊಲ್ಗೊಂಡಿದ್ದೇನೆ ಊರು ಬಿಟ್ಟೇನೆ ನಿಮಂಬ
ಎ ವಸ್ಪಟ ಅವ ಉಊತ ಹೊಲಸತ ಅತ್ತುಮ್ಮದು
ಹಾ
ಹ ಕುಡದು ಬರ್ಲ ಅ ಮತ್ತೆ ನಾವು ಕುಡ ಬರ್ಲ ನಾಳ ಜರರಿ ಅದಕ್ಕೆ ಚಡ ಬಿಡ ವಳಪಂಡಿ ಚೆಡ ಇರಲ್ಲಡ ಅ ಇ ಸಡ್ ಡಗೆ
ನೀ ಒಳ್ಕೋತರಿ ಹೊಸ ಬಿಟ್ಟಬಡುಂತ ಗಲ್ಲಿ ಆಕಾರಬಲ್ಲ ಗತ ಇಲ್ಲ ಅಗರ್ಬಲ್ಲಿರು ಇಲ್ಲ ಹ ಹ ಬ್ಯಾರೆ ಹೊಸಬೇಕತಿ ನಾದ್ರ ಬಿುಟ್ಟ ಬದ್ತೋತೆ ನೀವ್ ಕರ್ಕೊಂಡ ಹೋಗರ ಅವ ಬಿಟ್ಕೊಂಡ ಬ್ರ
ಆಯ್ಕ ಏನ್ ಆಯ್ತಾ
ಆಾ
ಏನಐತೆ
ಹೊಸಬಟ್ಟೆ ಹಡ್ಸಂತಾರ ಹೊಲ್ಕ್ ಹೋಗಿ ನಡಿ
ಹ್ಮ ವಳಕ ಆಸೆವಟ
ಹ್ಮಂಬಲ ಇದಕ್ಕಾನ ಮರ ಸಾಕ ನನಕಂತ ಬಲತಾನ ನೀನು ನಾನು
ಇ ನರ ಮಾರಕದ ಬಲಾವತ
ಹಂಗೆ ಮತ್ತ ಸರಿ ಇಡಿ
ಸತ ಬದಲು ಅ
ಹ್ಮ ಬ ಸಮಗಾನಣ
ಅ ಕಡೆ ದಾಮ್ರ ಮರು ನಂಗ
ಅಂದೊ
ಅದೇಂತನಿ ನಮ್ಮ ಹೋಗ್ ಮನೆ ಹೋಗಿ ಅರ್ಕೊಂಬಂತಲ ಅಂತನಿ ಅದೇಂತ ಮನ್ಯಾಗತ್ತ
ಉ ಸಂದ ಆಯ ಉತ್ತೆ ಬಾರಮಿಗೆ ಪಕಾ ಸಂದ
ಮತ್ತೆ ಈಗ ಅಣ್ಣೆ ಕುಟ್ಟಂಗ್ ಬಿಡ್ರ
ಕಾಯ್ ಆಗರ ಎದಕ್ ಅವು
ಹ ಇಲ್ಲಿ ಕ ಹೋದ ವರ್ಷ್ ಹೆಂಗ ಆಗಿದೆ ಹಂಗ ಅಥವಾ ಕೊಳದಕಾಯಿ
ಇವು ಹೂವ ಆಗೇವಾ ಇವು ಒಂದೊಂದ್ ಗಿಡಕ್ ಒಂದೊಂದ ಎರಡ್ ಎರಡ್ ಒಂದೊಂದ್ ಎರಡ್ ಎರಡ್ ಕಾಯ ಆಗೇವಾ ತಿಂನ್ನಗ ಆಗ್ಯಾವ ಕೆಂಪಗಾರಕೈತೆ ಒಂದ್ ಎರಡು ಒಂದ್ ಎರಡು ಒಂದ್ ಗಿಡಕ್ ಹ್ಮ್ಮ ಗಾಯ ಅದ ಹಓವನ್ಂದ್ರಲ್ಲ ಪಾಲ ಇಳಕ್ ಅದ ಕಾಯ ಇದ್ದ ಪಾಲ ಕಾಯಿ ಎರದೋಗ ಬಿೂಡ ಇಳಕ್
ಹ್ಮ ಇ ಎಸ್ ಐ ಕಟ್ ಮಾಡಿಸ ಒಂದ್ ವರ್ಷ ಆಯ್ತ ಈಗ
ಏನ್ ನಿಂದರ ಕೈ ಆಟೇ ಇರಲ್ಲ ಅದು
ಯಾಕ ಅಳತಾನ್ ಅಲ್ಲ
ನೀ ಆಯ್ತು ಇದಂದ ಪ ಫುಳ ಆಯ್ತು ಹಂಗಲ್ಲ ಹಂಗಾರ ಕಿರಿಪಣ ಕಿರಿ ಕಿರಿ ಕಿರಿಪ ಹಾ ಅರೆೇ ಫೋನ್ ಇಸಗೋ ಹಾ ನೋಡ ನಿಂದರ್ ನಿಂದರ್ ಮತ್ತೆಯಾನ್ ಕೊಡಸಾರೆ ಅಲ್ವಾಸ ಇ ಯಾಕ ಮಲ ಮಡಿಕೇಡಿ ಘಟ್ಟ ಹಾಕಿದಿ ನೀನು ಹ ಹ ಆ ತಡೆ ಆಟೇ ನಿಂದರ ಹ ಕಡ್ಸಿ
ಹಾ ಕೊಡಸ್ತ ಹೋಗ ಇದೊಂದು ಉನಸಾಕೊಂಬ ಪಾ ಉರುಷ ಬಾ ಹೆಂಗ ಬಾ ತೋರ್ರಿಸ ಹೆಂಗ ತೋರ್ಸಾ
ಆಟ ರಂಬಸ್ ಪಾರ ಬಟ್ಟು ಡ ಸದ
ಬ ಎತ ಇ ಉಡಸ ಕಾನ ಇದು ಕಾನ ಹನು ಹಸುರಗಡ ಯಾಕ ಲೇ ಹ ನ ಓತ್ನಾವ್ ಹೊರಕ್ ಅರ ನನ್ನಯ ನಾ ಹೊಲೆ ಬಿತ್ತ್ ನೋಡ ಶ್ಯಾಟದ
ಬೆಳ್ ಬಿಡ ಸ ಬಾಳನ್ ಸುಮ್ ಬಿದ್ದಲ್ಲಿ ಅಲ್ಲೇ ಬಳತಾನ ಕಡೆ ಕರೆಕ್ಟ್ ಹೋಗಬೇಕಲ್ಲ
ಹ್ಮ್ ಹ ಪೈಸ ಮಡ ೋಡ ಮೋದಿ ಡ್ರೆಸ್ ಹುಡಕಾಕತ್ತಿ ಮ ದಾಡ ಉಸಕ ಉಡ್ಸಂತ ನೀವು
ಅಲ್ವಾ ಮನಯಾಗ ಇರ್ತಾನೆ ಬಿುಟ್ಟ ಹೋಗ್ ಬಿಡದ್ರ ಸುಮ
ಕಿಟ್ಕಾದ ಇರಿಲ್ಲ ಹುಡುಗರು ಎಲ್ಲ ಮನ್ಯಾಗ ಹೋಗಸ ಎಲ್ಲ ಆಡ ಕತ್ತೆವ
ಏ ಆರಾಮ್ ಮಾಡಸ್ತಾ ಚಾನೆ
ಹಬೋಗರ ಸರಿಗಳ
ಸಾಲಿಗ ಹೋಗ ಇಲ್ಲ ಹಚ್ಚಾರ ಸಾಲಿಗೆ
ಎಲ್ಲಾ ಚಾಮ
ಅಬ್ಬಬ್ಬಾ ಹ ಹ ಹ್ಮ
ಹ್ಮ್ ಜಾಮಳಕ
ಯಮನಾಗಿ, ಇರ್ತಾರಲ, ಅವರು. ..
ಹ್ಮ್
ಯ ಬೆಂಗಳೂರು ಬಿಟ್ ಬಂದ್ರ ಈಗ
ಅದು ಒಲೆ ಅತವೆ್ರ ಸ ಎಡಬೇಕ ಒಳ್ಳಕತವೆ
ಹೇಳಏ ಕಣ್ಣಷ್ಟಕ್ಕರ್ತ ಸಾಯಲ ಎಲ್ಲತಗತ್ತ
ಅಲ್ಲ ಎಲ್ಲ ನಮ ಎತ್ತ
ಹ್ಮ್ ಇಲ್ಲೆನ ಓದತಾಳನ್ ಇಲ್ಲ
ಹೋಗಿ ತೊಳಿಯಲಿ. ..
ಹ್ಮ, ಹ್ಮ್, ಏನಕ್ಕ ಹೋಗಿಲ್ಲ. .. ನನ್ ತಪ್ ಹೋಗಿಲ್ಲ ಅಣ್ಣ. .. .. ರಿ, ಯಾರು, ಹೊಡೆಕರ್ತರು, ಕರಿಯ, ಒಡೆಯ ಕರ್ತನ, ಅವರಪ್ಪ ಹೊಡೆಕರ್ತನ.? .. ಹ್ಮ್, ಹ್ಮ್. .. ಹಾ, ಹೋದ ವಾರ ಯಾಕು, ಹಂಗಿದ್ದನು, ಸಾಲ. ..
ಈತಾಂಧನ, ಹೇತುತಣ್ಣಾ. ..
ಹಾವು ಹಾವೊವೊ, ಒಂದು ನಿಂತಿರುತ್ತಾನವ, ಅವು. ..
ಎತ್ತು ಗಾಡಿ ತಾನೆ ಅವನ್ದು. ..
ಆ. ..
ಒಂದ್, ಹತುಗಡ್ಡಿ, ಅಲ್ಲಿ. ..
ಹಾ, ಹಾ, ಅಡ್ಡಿ, ಹೇಳ್ತ, ಇವನಲ್ಲಿ. ..
ಆ ಮಾಡ್ಸಿಬಿಡಿ, ಗಿಡಕ್ಕ. ..
ಅವು, ಅವ್ವೂ, ಅದ್, ಕೊಟ್ಟು ಬೇರೆದನ್ ತರ್ಬೇಕು, ಹೇಳಿ? ..
ಏನ್ಸವರ್ಗಿದ್ಯಾ. ..
ಸರ್ಗದಂದ್ರೆ, ಅದೇ! ಒಂದು, ಐದ್ ಸಾವಿರ ಕಮ್ಮಿ, ಹೋಗತೈತೆ. ..
ಇನ್ನು ಗಾಡಿಯಲ್ಲಿ ಹಾಡು ಹೇಳಕ್ಕೆ ಸರಿ ಹೇಳ ಸಿಗರಿ, ಯಾರಟ್ರಲ್ಲ ಬಗಡಸ್ನ ಬಾ. .. ಕೈದಿನೆ. ..
ಆಯ್ತ, ಇರ್ಲಕ್ಕ! ಕಡೆ, ಔತ್ರಯಕ, ನೋಡ್ತಾ ವಲ್ಲ. ..
ಔಟ್ಸೈಡ್, ಇರ್ತಾವ! ಒಂದೊಂದು, ದಿನ ಒಳಗ್, ತೊಂದರೆಯಾಗ. ..
ಹ, ಮತ್ತೆ, ಅದೇ, ಸೈಹೇತುತತೆರಿ. .. ಹೊಡದ್ಬ, ಬಿಟ್ಟು, ಕುಂತುಕೊಂಡು, ಮತ್ತತ್ ಅವ್ರಿಗೆ, ಅದೇ ಮಾಡ್ಬೇಕ. .
ಸುಮ್ನೆ, ಏನುವಾದರೂ, ಏನ್, ಮಾಡ ಕರ್ತನು. ..
ಅವಳಾ, ಈಗಾ ಕಾಲಲ್ಲನಕ್ಕ. ..
ಆ, ಗಂಗಾದ, ಹುಡುಕಾನೋ, ಗಾಯ, ನೀರ ಚಲ್ತಾನ್ ನೋಡು, ಆ ಗಂಗಾಧರ್ ಕೈ, ತೆಗೆದೆ ನೋಡು. ..
ಅದು, ಎರಡು, ಬಿಡಿ, ಹೆಟ್ಟು, ಒಂದೇಟು. ...
ಇಂಡಿ ತಂದಾನಿ,, ನನಗೆ ಮಾರ, ಅಂತ, ವಿಡಿಯೋಕೂ. ..
ಹ, ಹಾಆ. ..
ಊಟ, ನಮಗೆ, ಏನ್ ಮಾಡ್ತಿ, ಏನ್ ಹುಡುಗರಪ್ಪ. .. ಸುಮ್ನೆ, ಹೆಸರಿಗೆ ಗಂಡು, ಹೊಡ್ದಂಗೆ, ನಿನಗೆ ಆಮೇಲೆ ಬೇರೆ ಕಡೆಗೆಕೆ. .. ನಂಗೆ ಡಿಕೆ. ಅದೆಲ್ಲನೆಲ, ಬಿಡಬಾರದಪ್ಪ. .. ಏನ್ ಸ್ಟಡಿ, ಅವರ್ಸ, ಸುಮ್ನೆ, ಗಂಡಾಳು, ಹಾ. .. ಅಡಂದ್ರೆ, ಮರ, ಪಿಡಗಿತ, ಅಂತಾನೆ, ವಿಡಿಯೋಗ. ..
ಹೇ, ಇಷ್ಟು ಹೇಳಿದ್ನಲ್ಲ ಬರ್ತೀನಿ, ತಾಕೋಳಿ. ..
ಹಲ್ಲೋ, ಗೊತ್ತಾಯ್ತು, ನೋಡಿ ಹೋಗಿ. ..
ಹಾ. ..
ಎಲ್ಲ, ಬೇರೆ ಗೊತ್ತಾಗ್ತೊಂಡನ್ಗೆ! ಹೇಳ್ಬಿಟ್ಟೆನಾ. .. ಮೆಸೇಜ. .. ಮೆಸೇಜ್ ಇಟ್ಕೊಂಡು, ಅವರಿ, ನೋಡಿ, ನಾನು, ಇಟ್ಕೊಂಡವ್ನೆ, ಬೊಡಿಯಕ್ಕಾ. ..
ಎ, ಆಸ್ಟುಬಿಸಿ, ಎಲ್ಲರಿ, ಒಡಿತಾರೆ? .. ಮತ್ತ ಬಿದ್ದವರು ನೋಡಿಹೆಟ್ಟು. ..
ಹ, ಹ,, ಗನ ಹೊಡಿತದ, ಪಾರುಮಿಕ್ಕ, ಹೇ. ..
ಹ, ಎಲ್ಲ ಮತ್ ಬಿದ್ದ, ಹೆಟ್ಟು, ನಿನಗೆ. ..
ಮತ್ತೇನು. .. ಒಡರು, ಒ, ಒಡರು, ಹೊಡೆಯಕ್ಕೆ, ಬರುತ್ತಾ. ಕಾಲುಬಾಡಿಯ್ತವು. ..
ಇಲ್ಲಿ, ನಾಗರಹೊಳೆ, ಸೆಟ್ನಗಿ, ಬಿಧುಬಿಡುತ್ತು. ..
ಕೆರಂಗ್, ಬಳ್ಳಿ, ಸುಖ, ಅದು, ಬಿಡಿತಂದು, ಮಾಡಿಕೋ. ..
ಇಲ್ಲ, ಸಟನ್, ಬದಲ, ಹೋಗುತ್ತಾದಲ್ಲ. .. ಬಂಡು
ಇಲ್ಲ ಆ ಕಡೆ ಕಾಕಾ ಮುಂಡೆ ಕಾಕಾ ನಿನ್ಗಲ್ಲಪ್ಪ
ನಿನಗ ಲ್ಲೇ ಹ ಹ ಗುಂಡೆ ಕಾಕ ಎಲ್ಲ ನನಗಾನ
ಆಯ್ತಾಯಯ್ತು ಹೊಲ್ಪ್ರೀ ಮಾಡದ್ರೆ ಕೆಲ್ಸನ ಮಾಡ
ಇಲ್ಲ ಎತ್ತ
ಹೌ
ಎನ್ ಅಂಗಿ ಬೇರೆದ್ ಉಡ್ಸ್ಥಿನಿ ಬಾ. ಹಾ
ಈ ವರ್ಷ ನೋಡು ಬೆಳೆ ಸಣ್ಣಾಗ್ಬಿಡುವ ಅಂದಿದ್.
ಇವತ್ತ ನಿನ್ನ ಇವತ್ತ ಯಡಾದ್ರು ಉಡುಸನ ಬಾರಲಿ ಇದೇ ಉಡುಸ್ತಿನ್ ಸಾಕತ್ ಏ ಹೇಳಿ ಹೇಳ ಉಡಸಕತ್ತಿಲ್ಲ ಅದೇ ಎಲ್ಲಿರ್ ಬರ್ಬೇಡ ಅಲ್ಕ್